ಹಾಲೋ ಸಮಾಧಾನ ಏನು ಸಿಟ್. ಶಿಟಿ ಹೊಡೆಯಾಕತಿ ಅಲಾ.
ಹ್ಮ್.
ಎಲ್ಲೈದೀ.
ಹಾಸ್ಟೆಲ್ ಹೋಳಗ.
ಹೋಗಲಿಲ್ಲ ಅಕಾಡಿ. ಹೆಂಗೋಲಿ ಆತಿಗುಮಾನಾ ನಾಳೆ ಸೇರಿ.
ಸುಸ್ತು ಆಲಸ್ಯ ಆಗ್ಯದ.
ಹಾ ಹಾ.
ಹ್ಮ್ ಮತ್ತೇನು ಇಲ್ಲಾ ಏನ್ ಹೇಳ್ಬೇಕು ನಿಂದೆ ಹೇಳ್ಬೇಕು.
ಈಗ್ ಬಂದಿನಲ್ಲಾ ಹೇಳ್ಬೇಕು.
ಹೂ ಹೂ.
ಹ್ಮ್.
ಪ್ಯಾಟೆಗೋಗಿ ಏನೂ.
ಹ್ಮ್ ಹಾಲೋ.
ಹ್ಮ್ ಹ್ಮ್.
ಹೂ.
ಇಲ್ಲೇ ಹಾಸ್ಟೆಲ್ ಒಳಗ ಕುಂತಿನಿ ನೋಡು.
ಎಲ್ಲಿ ಕೂತಿ.
ಹಾಸ್ಟೆಲ್ ಒಳಗ.
ಎಲ್ಲೋ ಕಾಣಸ್ತಾನೆ ಇಲ್ಲಾ ಅಲ್ಲಾ.
ನಮ್ ಹಾಸ್ಟೆಲ್.
ಹ್ಮ್ ಹ್ಮ್. ಮತ್ತೇ ಏನ್ ಹಾಸ್ಟೆಲ್ ಒಳಗ ಏನ್ ಮಾಡ್ಲಿಕತಿ.
ಸುಮ್ ಕುಂತೀನಿ.
ಮುತ್ತೆ ಇಲ್ಲಾ ಏನ.
ಮುತ್ಯಾ ಕೆಳಗ್ ಹೋದ.
ವಯದ್ ಕೋಡು ಸ್ವಲ್ಪ ಅವನ್ ಕೈಯಾಗ.
ಹೌದಾ ಅವ ಕೆಳಗ್ ಯಾಕಡೆ ಹೋಗ್ಯಾನ ಇಲ್ಲಿತನ ನಂಗ ಕಾಣಿಲ್ಲ.
ಹ್ಮ್ ಹ್ಮ್.
ಹ್ಮ್.
ಬರೇಬರಿ ಏನತ್ವಿನ. ಮುತ್ಯಾ. ಹ್ಮ್ ಹ್ಮ್ ಹೆತ್ತಾನ ಪೋನ್ ಹೆತ್ತಾನ ಇಲ್ಲಿ ಬಂದಿಲ್ಲ ಈ ಕಡೆ ಓಟ್.
ಹ ಹ ಹ
ಎದ್ಕ ಹಚ್ಚಲಾತಿ ಅವನಿಗೆ.
ಯಾಕ ಅವ್ನಿಗೆ ಅಲ್ವ ವೈದು ಏನು ಮಾಡಿದ್ದ.
ಇದ್ದ್ಯಾಂಗತೇವ
ಹ್ಮ
ಬರಲಿ ನ ಹ್ಮ್ ಬರ್ಲಿ ಈ ಕಡಿ.
ಹ್ಮ್ ಆಕಡೆ ಬರೋದ ಕಡಮೇ ಮಾಡ್ಯನ್ ಮಗ.
ಹ್ಮ್ ಅಲ್ಲೇ ಇರ್ತಾನಿ ನಿಮ್ಮ ಹಾಸ್ಟೆಲ್ ದಾಗೆ.
ಹ್ಮ್ ಶಿಸ್ತು ಉಳ್ಳದನ ಆದ್
ಶಿಸ್ತ ಉಣತಾನ ಬಿಳತಾನ ಉಣತಾನ ಬಿಳತಾನ. ಮತ್ತೇನಾ ಮತ್ತ. ಇವತ್ತೇಏನು ಊಟದ ಏನ್ ಏನ್ ಜಗಳ ಏನ್ ಮೇಡಮದ ಬಂದಿಳು.
ಹ್ಮ್ ಆಗ್ಯದೇನಪ್ಪನ ಇವತ್ರ್ ನಂಗೆ ನಂಗೆ ಏನ್ ಬಂದಿಲ್ಲ ಯಾರಿಗ ಆಗ್ಯದ ಏನ್
ಹ ಅ ಕೇಳ್ದ ನಾವ ಏನ್ರೀ ಆಗ ಇರ್ತವ ಮಾಡ್ತವ ಅದಕ್ಕ.
ಹ ಹ
ಮೇಡಮ್ ಬಂದಿಲ್ಲ ಇವತ್ತ.
ಹ ಇಲ್ಲ.
ಹ್ಮ್ ನಾನು ಬರ್ಲಿಲ್ಲ ಅಚ್ಚಿದಾ ಅವ ಪೋನ ಮುತ್ಯ ಮುತ್ಯ. ನಾ ಇಲ್ಲೇ ಕಾಜಂತಕ ಹೋಗಿ ಯಾಡ್ ಚಪಾತಿ ಉಣ್ಣ.
ಪ್ರಶ್ಯಕ ಮತ್ತೆ ಮತ್ತೊಬ್ಬು ಯಾರೋ ಬಂದಿರು.
ಅದೇ ಅವ್ರು ಬಂದಿದ್ರು ನಾನೇ ಇಲ್ಲೇ ಕಾಜಾ ಬಲ್ಲಿ ಹೊಂಟಿ ಬಂದೆ.
ಆಯ್ತಲ್ಲ ಊಟರ ಶಿಸ್ತತ್ತ ಅಲ್ಲ ಮಧ್ಯಾಹ್ನ.
ಮತ್ತ ಅಲ್ಲಿಗೆ ಅಲ್ಲಿಗೆಲ್ಲಿ ಹೋಗ್ಬಾರ್ದುನ.
ಹ್ಮ್.
ಮತ್ತ್.
ಹನ್ನೆರಡ ಹನ್ನೆಡ ತಾರಿಕ್ ಚಾಲು ಐತಂತ. ಹಾಸ್ಟೆಲ್
ಯಾ ಹಾಸ್ಟೆಲೋ ಯಾರು ಹೇಳ್ರದ್ರು.
ಎಲ್ಲರ ಎಲ್ಲ ಕಡೆ ಹನ್ನೆರಡು ತಾರಿಕ್ ಚಲೋಆಯ್ತ್.
ಎಲ್ಲಾ ಕಡಲಿಕೇಳ ಹಾಸ್ಟೆಲ ಇದು ಒಂದೆ ಹಾದ.
ಹು.
ಎಲ್ಲಾ ಕಡ ಎಲ್ಲೆಲಿ ಹನ್ಯಡನೇ ತಾರಾಕಿ.
ಅಂದ್ರ ಬೇರೆ ಊರಾಗ ಎಲ್ಲ ಎಲ್ಲ ಇರ್ತವ ಧಾರವಾಡ ಹುಬ್ಬಳ್ಳಿ ಎಲ್ಲ ಕಡೆನೇ.
ಏ ಅ ಸಂಭಂದ ಇಲ್ವ ಓಲೆ ಇದು ಓಪನಿಂಗ್ ಆಗುದದಲ್ಲಿ ಅಲ್ಲೆಲ್ಲ ರಿಪೇರ್ ಮಾಡಿ ಚಾಲೋ ಮಾಡ್ತಾರ. ಹಾ ಹೊಸದು ಓಪನಿಂಗ್ ಆಗುದದ ಅಲ್ಲಲ್ಲಾ ರಿಪೇರ್ ಮಾಡಿ ಚಾಲು ಮಾಡ್ತಾರೆ.
ಹ್ಮ್ ಹ್ಮ್.
ಅಲ್ಲೆಲ್ಲಾ ಒಲಿಗಿಲಿ ಕುಂದ್ರಸಿ ಮಾಡಿ.
ಹ್ಮ್.
ಆಮೇ ಚಾಲು ಮಾಡೋರು ಅದರ.
ಹ್ಮ್ ಹ್ಮ್.
ಹ್ಮ್ ಇದನು ಇದನು ಆಗಬಹುದಿನ್ ಇನ್ಮೇಲಿಂದ.
ಹ
ಹ್ಮ್ ಮತ್ತ್
ಮತ್ತ್ ನಿಲ್ಲಾಣ್ಣ ಹೇಳ್ಬೇಕಕ್ ನಿಮ್ದೆ
ನಮ್ ಕಡೆ ಅನ್ನನದು ಎದ್ದು ಬಂದ್ ಕೂತನ್ ನೋಡು ಬೋರ್ ಅಲ್ಲತ್ತಾನ ನಿನ್ ಕಡೆ ಅನದವು
ಇಲ್ಲ ರ
ಏನ್ರ ವಿಶೇಷತೆ ಬಾ ಅಂಗಡಿ ಕಡೆ ಏನ್ರ ಸುಮ್ಮ್ಂದ್ಯಾಡ ಏನ್ರ ಹೇಳ ಹತೆ ಮಾಡಡಾವತಿ ನಡಿಯ
ಇಪ್ಪತ್ತು ರೂಪಾಯ
ಬಾ ನಾವಿಬ್ಬರು ಇದಿದ್ದೇವು ನೀನ್ ಒಬ್ ನೀವೊಬ್ಬ ಹತ್ತು ರೂಪಾಯಿ ಬರೋರಿ ಆತ ಬಾ
ಇಪ್ಪತ್ತೈದು ರೂಪಾಯಿ ಅವು ಇರೋದ್
ಅದೇ ನಿನಗ್ ಹತ್ತು ನಮಗ ಐದೈದು
ಆಯ್ತು
ಬರ್ತೀ
ಹ್ಮ್
ಬಾ ಮತ್ತೆನದ ನಮಗೂ ಕೆಟ್ಟ ಅ ಬ್ಯಸ್ ಏ ಹೊರಗೆ ಇದ್ದ ಪ್ಲಾಟ್ನಾಗಿದ್ನ
ಮೈಲ್ ಹಾಸ್ಟೆಲ್ ಕಡೆ ಇರ ಬಾ ಬರ್ತಾರ
ಅಲ್ಲ ಅಕ ನ ಇಲ್ಲಿ ಆಂಟಿ ಬಳ ಬತಾ ಆಂಟಿ ಕಡೆ ಹ್ ಬಾ
ಯ ಆಂಟಿ ಎ ಆಯಬ್ಬು ತ್ತೆ ಕ್ ಬಾರೋ ಮರ್ರೆ
ಆಯ ಬಲನು
ಹ್ಮ್
ಬಾ ಹೊರಗ ಬಾನಿ ನಾವವು ಬರ್ತೇವ ಅಲ್ಲಿ ಇದಕ್ ಬರ್ತೇವಿ ಬ್ ಮೂರ್ ಮೂಲೆ ಅದಿ ಹ ಹೇ ಹೇ ಈ ಫಿಗರ್ ಬದ್ವ ಇದೇ ಟೈಮಿಗೆ ನಾನು ಹೆದ್ದೋಲೋ
ಏ ಪಾಗಲ್ಲ ಅವು ಬಂಂದಿಸಲಿಂದಿನ ಹೋಗ ಆಫೀಸ್ ಬಂದಿದ
ಬೆ
ಯಾವ ಈ ಕಡೆ ಇದಕ್ಕ ಹೋಗುದುು ಕಂಕ
ಹೋಗ್ಯಾರಾ
ಹೋಗ್ ಬಂದ್ರು ಅದಕ ಅವ್ರ ಹೊಂರ ಕಡಿ ಅದಕೇನ ಬಂದ ಹ
ಎಲ್ಲಿ ಹೊಂಟ್ರ ಏಳು ಎಲ್ಲಿ ಹೊಂಟ್ರವು
ಆ ಕಡೆ ಹೋ್ ದದುಕಂದದಿಂದ ಈಡೆ ಹಾಸ್ಟಲ್ಡೆ ಹೊಂಟ್ ಅವ್ರ ಹಸ್ೆಲ್ೋಕ್
ಹ್ಮ ನಮ್ಮೂರ್ ಇದ್ರೆನ್ ಬೇರೆ
ನಮ್ಮರಲ್ಲಿ ಬೇರೆ
ಬೇರೆ ಇದ್ರರು ಮತ್ತೆಕ್ಕಳ ಹೋಗಿರಕಿಲ್ಲ ಸು ನೋಡ್ಬರಕ್ಕಿಲ್ಲ ಹೆಂಗ ಹೆಂಗಿದ್ರರು
ಬ್ಯಾಡಪ್ಪ ಮೊಲಿ ಹಾಪ್ ಚಡಿ ಅದಾವತ
ನ ವಲ್ಲ ಅಲ್ಲಿ ಅಂಕಲ್ ಅಂಗಡಿ ಹೋಗಿ ಬಂದ್ವಿ ಆಫಚಡ್ದಿಮೇಲೆ
ಇಲ್ಲಿ ಇದು ನನ್ ಜರ ಹಳಿ ಆದೆ ಎಲ್ಲ ಚೈನ್ ಇಲ್ಲ ಏನಿಲ್ಲಲ್ಲ
ಹಾ
ಅದಕ್ ಸುಮತ್ತೆ ಸರಿ ಕಾಣಲ್ಲ ಹೆಂಗ ಬಿದದು ಅಂತೇಳಿ
ಓಹ ನೀನು ಬೇರೆ ಥರ ತಲೆ ಉಡ್ಸೇನು
ಹ್ಮ್
ಬರಬ್ರೆ ನಿಂದು ತಪಿಲ್ಲ
ಸರಿ ಕಣಲ್ ಹೋದ್ರಕ
ಹ್ಮ್ ಯಾವ ಮನೆಯವರು ಇನೇವರು ಇನ್ ಮನೆಯವರು ಇದವರು ಹ ಎಲ್ಲರು ಯಾರ ಗತ್ತಪ್ಪ ಮೂರ್ ಮನ ಹೊಂಟ್ರ ಇಲ್ಲಿ ನಡ್ಕೋತ್ತು ಆ
ಹ್ಮ್ ಮುಗರ
ನೀ ಎಲ್ಲಿ ನೋಡಿದಿ.
ಒಂಗಣ ಸ
ಎ ಇಲ್ಲ ಓಲೆ ಮೂರು ಮನೆ ಏನ್ ಇಲ್ಲಿ ಪ್ಲಾಟ್ನ ತಿರುಗಾಡತ್ತಾರಲೇ.
ಪ್ಲಾ ಪ್ಲಾಟ್ನ್ಯಾಗ್ ತಿರ್ಗಾಯಾಡ್ಲಾಕ ಬಂದರ ಉಡಗ್ಯಾರು.
ಹ್ಮ್ ಹ್ಮ್ ಎಡ ಹುಡಗ್ಯಾರ್ ಒಂದ್ ಆಂಟಿ ಅದ.
ಓಹ್ ಅಂದ್ರೆ ಮನದಿ ಯಾವದ್ರ ಮನದಿ ಇದಿರ್ಬೇಕ.
ಎಲ್ಲಿವರ್ರರ ನೋಡ್ಬೇಕು.
ಹ್ಮ್ ಅಲ್ಲಿ ಅಲ್ಲೇ ಒಂದ್ ಮನಿ ಆದಲ್ಲ ಅಲ್ಲೇ ಪ್ಲಾಟ್
ಹಾ ಅದೇ ಅದೆೇ ಆ ಮನೆಯವರು ಇದ್ದಿರ್ಬೇಕು ಇವ್ರ್.
ಹ್ಮ್.
ಮತ್ತ.
ಏನಿಲ್ಲ ನೋಡ್ ನಿ ಚಿಂತಿ.
ಮುಂಜಾನೆ ಅದಕ್ಕೆ ತೆಪ್ಸಿನಿ ನನ್ಗ್ ಗೊತ್ತದ್ರಿ ಕೆಟ್ಟ ಅಲಶ ಪಾರ.
ಹ್ಮ್.
ಹೆಂಗೋ ಹಿಂಗ್ ಮಾಡಿದ್ರ್.
ಇಲ್ಲಲೇ ನಾ ಎದ್ದನ್ಲಿ ನೀ ಬಂದಿಲ್ಲ ಮುಂಜಾನೆ.
ಹಚ್ಚಿನ ತೋಲೆಪ್ಪೋ ಹಚ್ಚಿ ನಿನಗ್ ಹಚ್ಚಾಕ ಏನಾಗಿತಪ್ಪ್ ಆಯ್ತ್ ನಾ ಹಚ್ಚಿದ್ದು ತಿಳ್ಕೊ ನೀನ್ ಹಚ್ಬೇಕು. ನಿನಗ ಹಚ್ಚಿ ಎಬ್ಸಿಸ್ ಅಂತ ಕೇಳಿದಿಲ್ಲ.
ಎಲ್ಲಿ ರಾತ್ರಿ ನಾ ಅಚ್ತಿನಲ್ಲ ಫೋನ್ ಅಂತ ಅಂದಿದ್ದನಿ.
ಐ ಹಚ್ಚ ಎಬಸ್ ಅಂತ ಹೇಳಿದನ.
ಹೇಳಿದಿ ಇಲ್ಲಾಲ್ಲತಿಲ್ಲ. ಅದ ಆದ್ಮ್ಯಾ ಮತ್ತ್ ರಾತ್ರಿ ಲಾಸ್ಟಗ್ ಪೋನ್ ಹಚ್ಚಿದಾಗ ನಾ ಹಚ್ತಿನಿ ತಗೋ ಅಂತ ಅಂದಿ. ನಾ ಅದು ನೀ ಹಾಂಗ ಹಚ್ಚಂದಿ ನಾ ಬಿಟ್ಟ.
ಓಹ ಹಿಂಗಾಯ್ತನ.
ನೀಯ್ ಚಾಚ್ತಿರ್ಬೇಕತ್ ಮಾಡಿದಾನ ಮತ್ ನೀ ಏನ್ ನೀ ಹೊಳ್ಳಿ ಹಚ್ಲ ಇಲ್ಲ ನೀ ಎತ್ಲುೂ ಇಲ್ಲ ಗಪ್ ಆಗಿಬಿಟ್ಟೇನ.
ನೀ ಹಚ್ಚಿ ಇಲ್ಲನ ಬಂದ್ರ ನಾ ಎತ್ ಬರ್ತಿದ್ದಾನನೆ ನೀ ಹಚ್ಚಿಲ್ ಫಸ್ಟ್ ನಾ ಅದೇ. ನಿದ್ದೆ ಗಣ್ಣಾಗಿದ್ರ ಭೀ ನೋಳತಿದಾನನೆ ಪೋನ ಹೆಗೆ ಹಸ್ತನಪಾ ಅಂತ.
ಹಅ
ಹ್ಮ್ ನೀ ಹಚ್ಚಲ್.
ಹ್ಮ ಹಚ್ಚಿನಾ ಮುಂಜಾನೆ.
ನಂಗ್ ಬಂದಿಲ.
ಬಂದಿಲ್ಲ ಏನ್ ನಿನಗ.
ಅದಕ್ಕೆ ಸುಮು ಆದವಿ ನಾವ್.
ಸೋಮಾರದಿನ ಅದೆಲ್ಲ.
ಹ್ಮ್.
ಮತ್ತೇನು.
ಏನಿಲ್ಲಣ್ಣ.
ಸೋಮಾರದಿನ ಹಚ್ತಿನಿತೊ ನಾ ನಿನಗ ನಿನ ಹಚ್ಬೇಕ ದೋಸ್ತ್ ಅವತ್ತು ಈ ಸಲ ನಾ ಹಚ್ಚಿಲ್ಲಿಲ್ಲ ಅವತ್ತ ನೀ ಹಚ್ಚ ನನ
ಆಯ್ತು ಪಕ್ಕ ನೋಡ
ಸೋಮಾರ ದಿನ ಪಕ್ಕಾ ಹಚ್ಚಬೇಕಾ.
ಹ್ಮ
ಮತ್ತೆ ತಪ್ಪಿಸಿದೆ ಅಂದ್ರೆ
ಬ್ರ
ಹಾ
ಬ ಅ ತಪ್ಸರ
ತಪ್ಪ ಮ ತಪ್ಪಸ್ ಪಡ್ದಾವತ್ತ
ಹ್ಮ
ಹಾ ಈಗ ಹೇಳಿಲ್ಲಂಗೆ ತಪ್ಪಿಸ್ದಿ ಮತ್ ಅದು ಬೇರೆ ಆಗ್ತ ನೋಡ
ಹಾಂ
ಮಸ್ತ
ನೀ ಎದ್ ಬರ್ಲೋದಿ ಇ ಪನ್ ಎತ್ತಲೋದಿ ಅದು ಬೇರೆ ಆಯತ
ಈಗ ಬರ್ತೀ ನೋಡಿಗ್ದ ಎದ್ದ ಹೋಗೋ ನಡಿ
ಹಾಲ ಹೇಳಲ್ಲ ತಾವಲಿ
ಹಾ
ಓಹೋ ಮೂಗರ ಆಂಟಿ
ಆಂಟಿ ಅಲ್ಲಅಲೆ
ಆ ರಂಡಿ ಮಗನಿಗೆ ಕಾಲ್ ಸೀದಾ ನಡಿ ಅಂತ ಅಂತೇಳ ಕು ಕುಂಟ ಸುಳಿ ಮಗನಿಗೆ
ಏನ ಏನು ಇನ್ನೊಮ್ಮೆ ಹೇಳು
ಹಾ ಕು ಸು ಬಳ ಕಿ ಬಲ್ಯಕಡೆ ಚ ಅವನು ಕಿವ ಬಲ್
ನೋಡವಿನ ಏನ್ ಅನತ್ತ ಕುಂಟ ಸೀದಾ ನಡಿಯತ್ತ
ತೊಡ್ಡದ ಕೈ ಹಕೊಂಡ ಹೊಂಟಾನ ಇಕಾಡಿ ಅವ ನೋಡಿ ಹೆಂಗ ನಡಲ ತ ಹೋಗೊಂಡು ಕುಂಟ ಕಾಲ ತಗೊಂಡೆ
ಯ್ ಸೀದಾ ಹೊಂಟಾನು ಹಂಗೇನಿಲ್ಲ
ಏ ನೀ ಅಲ್ಲ ನೋಡದ ತಿಂಗ ಕಾಲತ್ತ ಇಡ್ಲತ್ತ ನೀ ಹಗ ನಡವೇನು
ಸೀಧಾ ನಡಿತಾಾನ್ಲೆ ಹವಾ
ಇಲ್ಲಲ್ಲಿ ಆಗಳ ಹಿಂಗ ದೊಡ್ಡ ಹಿಂಗ್ ಎತ್ ಕಾಯ ಎತ್ತ ನಣದಂದರ ನಾಟಕ ಮಾಡ್ತನ್ ನಗಳೇ
ಕತ್ತ ಹೇಳಾಕ ಸೊಪ್ಪ ಕೂತ್ಂಗ ಸೊಪ್ಪಂಗ ಹತಿರ್ತತ್ತು ಮತ್ತ ಇಲ್ಲಿಂದ ಎಡು ಹೊಂಟುಲ್ಲ ಇಪ್ಪು ಇವು ನಮ್ಮ ನಮ್ಮೂ ನಮ್ಮೂ ಹೊಂಟಾಗ್ಲಿ
ಅದು ರಮ ರಮ
ಏ ಇಲ್ಲಲ್ಲ ಈ ಕಡೆಯ ಅಂಗಡ ಅಂಗಡ್ ಹೊಳಿ ಬಂದಾರ ಅವ್ರು
ಏ ಹ ಹ್ಮ
ಹ್ಮ್ ಬೇರೆ ರೊಟ್ಟಿಲಿ ಬಂದಾರ
ಹುಡುಗಾರ ಬರ್ಗಟ್ ನಿಂತರ್ಲ ರಂಡಿ ಮಕ್ಕಳು ನವು
ನಮ್ ಹಾಸ್ಟೆಲ್ ನಮ್ ಕಾಲೇಜ್ ಒಂದೇದ ಏನಂದ್ರಂಗ
ಹನ್ನ ಹದ ತರದ್ರ ಪಕ್ಕ
ಆ
ಅನ್ನ ಅದ ಇರ್ತ
ಯ್ ಇಲ್ಲ ಅಲ್ಲಿ ಅದ್ರ ಸಂತೆ ನಿನ್ ಆಯ್ ಸಂತೆ ನಿನ್ಗೆ ಹೊಳ ಹಸ್ತನ್ ನಮ್
ಲ್ಲ ನಾನ್ ಹಸ್ತೀನ್ ಮಗ
ಹ ಇಲ್ಲಲ್ಲೇ ನಾನ್ ನಾರ್ಮಲ್ ಕಾಲ್ ಮಾಡ್ತನ್ ನಮ್ಮ ಒಂದ್ ನಿಮಿಷ ಈ ಅಪ್ಪ ಈ ಸಿಗ ಸ ಪ್ಪ್ರ ಇಡ್ಲಿ
ಹಾ
ಹ್ಮ್ ಹ್ಮ್